ಹಲೋ
ಏನ್ ಮಾಡತ್ತರಿ ರೋಣಸಿದ್ದವ್ರೆ
ಬಿಸಿ ತೋ ಪ್ರ ಜ
ಹಾ ಅದೇ
ಪ್ರಜ್ವಲನರು ಒನ್ಸಿದ್ದ್ಯಾಕ್ಕ
ಇಲ್ಲಿ ಹೆಸರು ರವಣ ಸಿದ್ಧಾಂತ ತೋರ್ಸಿತ್ರಿ ಅದಕ್ಕೆ ಅಂದ್ರೆ
ಮೆ ನಂದ ಇನ್ನೊಂದ್ನಾಗ ಅದು ಮನ್ಯ ಕರೀತಾರ ಹ ಹ್ಮ
ಹ ಪ್ರಜ್
ಏನಿಲ್ಲಪ್ಪಾ ನಿಂದ ಹೇಳ್ಬೇಕ ಏನ್ ಊಟ ಮಾಡ್ದಿ
ಊಟ ಆಗ್ಯಲ್ಪ ನಿದ
ಹ್ಮ್ ನಂದೇಡುದಪ್ಪಾ
ಹ್ಮ್ ಮತ್ತೇನೆಲ್ಲಾ ಆರಾಮಲ್ಲ
ಆರಂಬ ಎಂದ ನರಂಗಲ ಅಲ್ಲ
ಹ್ಮ್ ಆರಾಮದೆ ಅಲ್ಪಾ
ಹಾ ಎಕ್ಕೆ
ಹ
ಹ್ಮ
ನೀ ಎಲ್ಲಿದ
ಕಾಲೇಜ್ ಕೋಗರ
ಹೋಗಿನಿ ಈಗ ರಾತ್ರಿ ಎಲ್ ಕ್ಲಾಸ್ ಇರ್ತವ ಕಸ್ಲ್ದಗಿ
ಇಲ್ಲ ಕಾಲೇಜ್ ಹಂದನ ಪಂಗ
ಹ್ಮ ಹೋಗ್ ಬಂದೇನಪಾ ನೀ ಎಲ್ಲಿದ
ಎಲ್ಲ ಮನೆಗತ್ತು ನಿ
ಹೌದ ಕಾಲೇಜ
ಕಾಲೇಜ್ ಹೋಗುದು ಅ ಮಧ ತಕಾನ ಇತ್ತು ಮಧ್ಯಾಹ್ನಿಂದ ಬಂದ ಮಧ್ಯಾಹ್ನ ತಕ್ಕಾನ ಐತಿವತ್ತ
ಹೌದಾ
ಹ್ಮ
ಹ್ಮ್ ಮತ್ತೆ ನನ್ಸ
ಹ
ಏನ್ ಅಲ್ಪ
ಏನು ಮಳೆಯದ ಬಂತು
ಮಳೆ ಸ್ವಲ್ಪ ಬಂದದ ಅವಾಗೆ ಆರು ಗಂಟೆಗಂಗ ನಿಂಬಲ್ಲಿ
ಹ ನನ್ನ ಕಡೆಗೆ ಮೈ ನ ಬರ್ಲ ಕದ ಒಟ್ಟ ಏನ
ಹೌದಾ ನಲ್ಲಿ ಸ್ಲೋಪ ಬಂದಪ್ಪ ಇಲ್ಲಿ
ಹ
ನಿಮಮ್ಮ ಹೊರಗೇನ ಮ ಮೊನ್ನೆ ಮೊರಮ್ದಾಗ ಏನ ದೇವ ಅದು ಮಜತ್ ಅಂತಲ್ಲ ಯಾರಿಗೆ
ಮರ ಮರ್ ದಿವಸ
ಹಾ
ಇಬರು ಮಸ್ತರ
ಆ ರ
ಹಲೋ
ಹಲೋ
ದೊಸ್ತೂರು ಬಿದ್ದರ
ಹಾ
ಹಾ ದೋಸ್ತ ಅಂಬೊಂದ ದೋಸ್ತುನ್ ಹೆಣತಿ. ಹ ಅಂದ್ರ ಒಬ್ಬೋನಿಗ್ ಮದಿ ಆಗಿತ್ತು ಒಬ್ಬೊಂದು ಮದಿ ಆಗಿದಿಲ್ಲ.
ಹಾ ಹಾ
ಆ ಸೇಡಂ ರೋಡಿಗಿ ಹೋಗ್ಯರ ಆಕಡ. ಅದು ಮೊದ್ಲೇ ದೊಡ್ಡದ್ದ ಅ ರಸ್ತೆ ಇಲ್ಲ.
ಹಾ
ಆ ದೊಡ್ಡ ದೊಡ್ಡದು ಲಾರಿ ಹೊಲತಾವ. ಕಣ್ಣಿಗ ಲೈಟ್ ಹಿಂಗ ಕುಖ್ಯದ.
ಹ್ಮ
ಹಾ ಟೈಮದಾಗ ಆಕ್ಸಿಡೆಂಟ್ ಆಗ್ಯದ. ಔ ಅವ್ರ ಸತ್ತಿ ಐದ್ ಆರ್ ವರ್ಷ ಆಯಿತಿಗ.
ಹ್ಮ್ ಹ್ಮ್
ಅವ್ರಲ್ಲಾ ಹೆಲ್ಮೆಟ್ ಹಾಕೊಂಡ್ರ ಅಂದ್ರ ಬದುಕ್ತಿರು ಹೆಲ್ಮೆಟ್ ಹಾಕೊಂಡೀರ್ಲಿಲ್ಲ ಅವ್ರು.
ಹೌದಾ
ಕೈಕಾಲ್ರ ಮುರಿತಿವ್ ಆ ಜೀವಾನೆ ಹೋಗ್ಬಿಡತಿತ್ತು.
ಹ್ಮ ಅಲ್ಲೇ ಜಾಗದ ಮ್ಯಾಲೆ ಸತ್ತನೇನ.
ಆ ಜಾಗದ ಮ್ಯಾಗೆ ಹೊಸ ಗಾಡಿ ಇತ್ತು ಗಾಡಿ ಇನ್ನ ನಂಬರ್ ಪ್ಲೇಟೆ ಇದ್ದಿದಿಲ್ಲ.
ಆ ಗಂಡ ಹೆಂಡ್ತಿ ಇದ್ರ ಇಬ್ರು ದೋಸ್ತರ ಇದ್ರ.
ಇಲ್ಲ ಅವ್ರ ಇಬ್ರೂ ದೊಸ್ತೂರು ಹೋಗ್ಯರ.
ಹ್ಮ್ ಹ್ಮ್
ಹ್ಮ್ ಆ ಗಾಡಿ ಹೊಸದೆ ಇತ್ತಿ ಹಿನಾ ನಂಬರ್ ಪ್ಲೇಟಬಿ ಇದ್ದಿಲ್ಲ. ಆದ್ ಸೀದಾ ಹೋಗಿ
ಹ ಅದು ಹಲೋ ಹಲೋ ಹಲೋ ಹಲೋ
ಹಲೋ
ಹಾ
ಯಾಕ್ ಕೇಳ್ಸಲಾಗ್ಯದ.
ನಿಂಬಲೇನ ಕೆಳಸ್ತ ಇದ್ದಿಲ್ಲ ಅದಕ್ ಅಂದ್ಯ.
ಹ್ಮ್ ಅವ್ರ ಇಬ್ರೂ ದೊಸ್ತೂರು.
ಹಿಂಗೆ ಹೋಗ್ಯರ. ಅವ್ರ ಹಿಂಗೆ ಬೀಗರ್ ಮನಿಗಂತ ಹೋಗ್ಯರ ಹೋದಾಗ. ಆಕ್ಸಿಡೆಂಟ್ ಆಗ್ ಸತ್ತಾರ ಇಬ್ರು.
ಹ್ಮ
ಅಕಡ ಅವನ್ ಮಣ್ಣ್ ಆ ತಿದ್ದು ಈಕಡಿ ಇವನ್ ಈಗ್ ಮಣ್ಣ ಮಾಡ್ತೀರಿ ಇಬ್ರಿಗಿ ಒಂದೇ ಒಂದೇ ದಿನಾನೇ ಸತ್ತಾರ.
ಹಾ ಹಾ
ಹ್ಮ ಅವ್ರ ಸತ್ತರ. ಅಕಿ ಆ ಹುಡುಗಿ ಮದಿ ಆಗಿತಲ ಅವಂದು.
ಹ್ಮ್ ಹ್ಮ್
ಆ ಮದ ಆದ ನೀ ಹೆಣತಿಗಿ ಅಂದ್ರ ಅವ್ರ ಹ ಹುಡುಕೊಂಡ ದವುುವ
ಹ ಹಾ
ಆದದ್ರ ಈಗ ಹೆಚ್ಚಿ ಹಿಂಗ ಟಾರ್ಚರ್ ಕೊಡ್ತಿವು
ಹಾ ಅವ್ರತ್ತೆ
ಹ್ಮ್ ಅವ್ರ ಅಕ್ಕತಿ ಾರ್ಚರ್ ಕೂಡ ಕೇಳ್ತಿ ಪಾಪ ಕ ಪಿ ಸತ್ರ
ಹ ಎನ್ಂತಿನ ಸತ್ತಳು
ತ್ತ ಬ ಸತ್ತ ಊರ್ಲ್ಲಿ ಹಾಕೊಂಡು ಅವ್ರಗ ಒಂದ್ಣ್ಣ ಕೂಸಿತ್ತವಾಗ
ಹ್ಮ ಹ್ಮ್ ಹ್ಮ್ ಖುಷಿ ನ ಅೆನೇ ನೋಡ್ಕೊಂಡಳ ನಂದು ಮಂದ
ಕೂಸಿಗ ಅಕಿ ಆರ ಹತ್ತಿ ನೋಡ್ಕೋತಾರ ಹುಡು ಹಡುಕೊಂಡ ನಾವನ್ ಹುಡ್ಕೋಲ್ಲ ತರ ಆಯ ಅವ್ನ್ ಹೆಂಡತಿ ಸತ್ ಅವ್ನ್ ಹೆಂಡತಿ ಅನ್ಕ ಆ ನಕೊಬೇಕಕ್ ಅವರು ಅಣ್ಣಂದ ಮಗಳು ಒಬ್ಬಕಿ ಇದ್ದಳು ಮದವಿ ಮಾಡ್ಕೊಟ್ರು ಹಾಕಿನ ಮೈದ ಹ ಹಾಕಿ ಊ್ರ ಹಕ ಸಹಿಸ್ತವ
ಹ್ಮ
ಆಮೇಲ ಹ ನಬ ಹ ಯಾ ಅಪ್ಪ ಅವಾ್ ಹುಡು ಸತ್ತತ ನೋಡು
ಹ ಹಾ
ಅವ್ರಕ್ಕಂದು ಗಂಡಗ
ಹಾ
ಹ ಬೊಂಬೆದಾಗ ಕೆಲ್ಸ ಮಾಡ್ತನ ಊ್ರಗ್ ಬಂದಿನ ಹಿಂಗೆ ಒಂದ ತಿಂಗಳ ಹಂಗ ಉ ಊರಾಗ ಉಳ್ಗಣ
ಹ್ಮ ಹ್ಮ
ಅವ್ನಿಗ ಏನ್ ಮಾಡ್ರ ಬಿುಟ್ರ ಗೊತ್ತಿಲ್ಲ ಅವ ಒಂದ ತಿಂಗಳ ದಿಂದ ಊರಲ ಹಾಕೊೊಂಡ್ ಸತವಾನ
ಹ್ಮ
ಹ ಒಂದೇ ಮನೆಗೆ ನಾಕ್ ಮಂದಿ ದೂರ ಹಾಕೊಂಡ ಸತಾರ
ಹಾ
ನಾಗ ಮಂದಿ ಇವ ಒಬ್ಬ ದೋಸ್ತ ಆಯೆ ಅದಲ್ಲ ಅ ಐದು ಮಂದಿದಾಗ ಮೂರ್ ಮಂದಿ ಏನ ಮಂದ ದೇವವಾಗಿ ಮೂರ ಮೂರಂಗ ಇರ್ತಲ್ಲ ಆ ಟೈಮದಾಗ ಬ್ಯಾರೆಬರು ಮೈಯ ಬಂದಿರು ಬಂದಾರ ಆಯ್ತು ಗಂಡೆ ಹಂಡ ಮ ಇಬ್ರು ಇಬ್ಬರು ಅಕ್ಕ ತಂಗಿರಿ ಹಿಂಗ ಕಾಕೆ ಒಬ್ಬನ್ ಮಕ್ಕಳಳ್ಬೇಕು ಅವ್ರ ಮಯ್ಯ ಬಂದಾರ
ಹ
ಆಮೇ ಏನ್ಕರ ಇನ್ನೊಬ್ಬ ಹಾ ಸಪ್ತ ಏನ್ ಮಾಡಡಣ ಅವಂದಿಗೆ ಗಾಡಿ ಇತ್ತು ಮಾಡ್ತನೋ ಅಂಗ್ ಕೋರಿ ಲವ್ ಮಾಡ್ತನೋ
ಹಾ ಹಾ
ಆ ಲವ್ ಮಾಡ ಪೂರಿಗೆ ಅಕ್ಕಿನ ಮೈದಾಗ ಬಂದಾನ
ಹಾ
ಬಂದಾನಲ್ಲಕ್ಕನು ಏಳ ಎಂಟು ಏಳ ಎಂಟು ವರ್ಷ ಆರು ವರ್ಷ ಐ್ತ ಅವ್ರ ಸತ್
ಹ ಹಾ
ಹ ಸತಿವ ಹಿಂಗೊಂದ ಮೂರ್ ತಿಂಗ್ಳಿಗೆ ದೌ್ತ್ರರ ಅಂತ
ಹ್ಮ್ ಹ್ಮ್
ದೇವ ಅವರ ಇದ್ರ ಆಯ್ತು ಹಂಗೆ ಸಾತನ ಹಗಿನ ಮದಾಗ ಸೇರನಾ ಅಂದ್ರೆ ಈಜ ದಿನ ಹೊರ ಹೊಂದಿದ ಒಟ್ಟ
ಹ್ಮ್ ಹ್ಮ್
ಈಗಾಗಿ ಮದ ಆಗಿ ಒಂದು ಕೂಸುಟ್ಟದ ಅವ್ರಗ ಗಂಡ ಹೆಂಡತಿ ಚಲೋರ ಈಗ ಮಾಡವಲ್ಲಾ ಆಕಿನ್ ಮೈದಾ ಬಂದ್ ಅವ್ರ ಇಬ್ರು ಗಂಡ ಹೆಂಡ್ತಿ ದೂರ್ ಮಾಡ್ಬೇಕಂತ ಅವ್ನ್ ತಲೆಗ
ಹ್ಮ್
ನಾವು ತಲೆ ಇಟ್ಟೆಲ್ಲ ಬರ್ದಿತ್ತು ಮೊಹರಂ ದಿವಸದ ಮೊಹರಂ
ಹ್ಮ್ ಹ್ಮ್
ಆಯ್ತ್ ನಾವ್ ಇಲ್ಲ ನಮ್ಮ್ ಅತ್ತಿ ಮಾವ ಕಾರ್ಸ್ರಿ
ಈ ದೇವ ಬಿಡಸಲಕ್ಕ ಆರ್ ಆರ್ ದೇವ್ರಗಳು ಒಟ್ಟ ದೆವ್ವ ಬಿಟ್ಟ ಹೋಗಿಲ್ಲ
ಹ್ಮ್
ನೀವು ಎಟ್ಟ ನಡು ಅಂದ್ರ ದೇವ್ ಹಿಂಗ ನೀವು್ ಎಟ್ ಡಿಲಿತ್ತರ ನ ಅವನು ಹತ್ತಲ್ಲ
ಹ್ಮ
ನಮಗೆ ಹಿಂದೆ ಆಗಲಾಗಿದ್ರಿ ಹಕ್ಕಿಗ ಅಲ್ಲ ತ ಆಕಿನ್ ಜೀವ ಹದು ಖರ ನ ಆಕಿನ್ ಮತ್ ಹೋಗಲ್ಲ
ಹ್ಮ್
ನೂರ ಎಂಟು ಚಡಿಗಳು ಹಿಂಗ ಕುದಲ್ ಹಿಡದ ಎಳ್ಕೊಂದ್ ಬಂದಾರ ಅಕ್ಕಿಗೆ.
ಹ ಹ್ಮ್
ಆಗಿನ ಮೈದಾನ ದೇ ಹೋಗಬೇಕಕ್ಂತ ಆಕಿನ್ ಮೈದಾ ಒಂದ್ ಎಂಟದ ಒ್ ಗಂಟೆೇ್ ಎಡ್್ದ ಇದವ ಅಂತ
ಫಸ್ಟಗ ಮೂರೊಂದ್ ದೂರ್ಗಳಿಗೆ ಮಾತ್ ಕೊಟ್ಟಿತ್ತು ಹೆಂಡ್ದೇವ ಇಲ್ರರಿ ನಾ ಮುತ್ತೇವರ ಮಾತ್ ನೀರ್ ಹೋಗಲ್ಲ ಇಲ್ ರ್ ತನ ಬಂದ ನ್ರ ನ ಬರ್ ನಾ ಹದ ತ್ತಿನಿಕ್ಕನ್ ಇಕ್ಕಿನ ಬಲಿಯರಲ್ಲ ಅಂತಂದು ಮಾತ ಕೊಡ್ತು
ಹ್ಮ್ ಹ್ಮ್
ಲ್ಲ ಹ ಅವಾಗ ಹುಟ್ಲಿತ್ತರಲ್ಲ ಅದು ಗಂಡ ದೇವ್ ಬಂದ ಅವ ಗಂಡ ದೇವ್ ಮಾತಾಡದ ನನಗೆ ಯಾಕೆ ಬಿದ್ದರ್ರಿ ನೀವು ಅಡ್ರ ಅಡ್ರ. ಮುತ್ತ ಮುತ್ತೆ ಇದ್ದಿರ್ಬೇಕು ನನಗ್ ಏನ್ ಮಾಡೇನ್ ಮುತ್ತ ಹಂಗಂಗ ನಮ್ ಅತ್ತಿ ಮಾವಕರ್ಸ್ರೀ ಮನನ್ ಮದ ಆತ ಅಂತಕಿ ನಂಗ್ ಗೊಡ್ಡ ಕ್ಕಗಕಿ ದೊಡ್ಡಕ್ಕಾಗಿ ಮೂರ್ ದಿನಕ್ಕೆ ನನ್ ಬಲ್ ಒಂದಾಳ ಅವನ ಹಡ್ಕೊಂಡ್ ನಂಗ ದವ ಮಾಡ್ಯಾಡ
ಹ್ಮ್
ಹ ಬು ಹೇಳಪ್ಪಾ ಪಾ ಹ ನಾವ ಪೋಸಾ ಹಿಂಗಗೆಏನು ಚಲೋ ಹಿಂಗ ಅದು ಒಂದ್ ಎರಡ್ ತಾಸಿಂದು ಪಿಚಾರಡ ನ ತಾಣುವ
ಹ ಅದೇ ನಮ ಹಂಗೇಲ್ಲಿ ಹೇಳಿರ ಅದ ಕೇಳಿದೆ ನಿಮ್ಗ
ಹ ಈಗ ಬಾರಿ ಹ ಏನ್ ಹೇಳದಂತ ಈ ಕಡೆ ಇಡದು
ಬಾಳ ಮಂದಳ ನಮ್ ಈ ಚಿಂಚಾರಸೂರ್ ಊರದಾಗ ಈ ತರ ಆಗ್ಯದ
ಊಟ ಗಿ ಟ ಏನು ಮಾಡಿದಿಲ್ಲ ನ ಹಂಗಗೆ ಮೋರಾಮ್ ದೇವ್ರ ಸಲ ಉಪಾಸಿದ್ದು ಹ ಹಿಂಗ್ ದೇವ್ರ ಹಿಂಗ ಹೋತಾವ ಹೋದ್ಮೇಲೆ ಊಟ ಮಾಡ್ಬೇಕಂತ ಮಾಡೀವ ಆಯ್ತ ದೂರ್ ಬಂದ ಹೋಗದತ್ತ ಯಾಕಿನ ಚಾಲ್ ಆಗತಪ್ಪಾ
ಹೌದಾ ದೊಡ್ಡದು ಕಚೆ
ಹ್ಮ್ ಹ್ಮ್
ಹ
ಈಗೆಲ್ಲಾ ಕೆರೆಟ ಆಗೆದ
ಸುಮ ಸೈಲಟ್ ಆಳ ಹ್ಮ್ ಇದು ಕೆಳ್ಸಲ್ಗನ್ ವಾಪಸ್
ಹಾ ಆಯ್ತು ಅಸ್ತಿನಿ ತಗೊ
ಹಾ